ಹಲೋ
ಹಾ ಬ್ರೋ ಹೇಳಿ ಬ್ರೋ ಏನ್ ಮಾಡ್ತಿದ್ದೀರ ಏನಿಲ್ಲ ಬ್ರೋ ಮಲಗಿದ್ದೆ
ಹ್ಮ ಮಲ್ಗಿ ಈವಾಗ ಎದ್ರಾ
ಹಾ ಎದ್ದು ಫ್ರೆಶ್ ಆಗಾಗಿ ಇವಾಗ ಮೇಲೆೇ ಬಂದಿದ್ದೀನಿ ಸ್ಕೂಟ
ಹೇಗಿದೆ ಊಟ ಮಾಡಿದ್ರಾ
ಹಾ ಮಧ್ಯಾಹ್ನ ತಿಂದೆ ನೀವ್ ತಿಂದ್ರಾ
ಹಾ ನಾ ತಿಂದ ನಾನ್ ಮಾಡುದಿಲ್ಲ ಊಟಾನೇ ಮಾಡಿಲ್ಲ ಮಧ್ಯಾಹ್ನ
ಹೌದಾ ಯಾಕೆ
ಮನೆಗೆ ಇಸ್ತ್ ಹೊಡೋದಿತ್ತು ಸ್ವಲ್ಪ ಇಸ್ತ್ರಿ ಹೊಡದೆ ಮತ್ತೆ ಟೈಮ್ ಆಯ್ತು ಉಡ್ಲಿಲ್ಲ
ಹೌದಾ
ಹ್ಮ್
ಇವಾಗ ಏನ್ ಮಾಡ್ತಿದ್ದೀರಾ ಮಲ್ಗಿದ್ರಾ ನೀವು
ಏ ಇಲ್ಲ ನಾ ಮಲಗಿದ್ದಿಲ್ಲ ಸುಮ್ನೆ ಲೈ ಲೈಟ್ ಹೋಗಿತ್ತು ಸ್ವಲ್ಪ ಮಳೆ ಬಂತು
ಹೌದಾ ಹ ಇಲ್ಲ ಅವಾಗೆ ಸ್ವಲ್ಪ ಬಂತು ನಾನು ಮಾಡಿದ್ನಲ್ವ ಆಫ್ಟರ್ ಮಧ್ಯಾಹ್ನ ಅವಾಗ ಬಂತು ಅಷ್ಟೇ ಅದು ಬಿಟ್ರೆ ಮತ್ತೆ ಮಳೆ ಬಂದಿಲ್ಲ
ಹ್ಮ್ ಹೌದಾ
ಹಾ
ನಮ್ ಕಡೆ ಸ್ವಲ್ಪ ಬತ್ತು ಒಂದ್ ಆಫ್ ಆನ್ ಅವರು ಮತ್ತೇ ಹೊಯ್ತು
ಹೌದು ಅಷ್ಟೇ ಆಗುತ್ತೆ
ಹ್ಮ್ ಅಷ್ಟೇ ಸಾಕು ಅಷ್ಟೇ ಬಂದಿದೆ ಅಲ್ಲ ಸ್ವಲ್ಪ ನೆಲ ತೋಸಿ ಹೋಗಿದೆ
ಹ ಹೌದು ಮತ್ತೆ ಟಿ ಆಯ್ತಾ
ಇಲ್ಲ ನಿಂದು
ನಮ್ದು ಇಲ್ಲ ಅದೇನೇ ನೋಡ್ಬೇಕು ಆರ್ಡ್ರ ಮಾಡೋಣ ಅಂತ ಆಗ್ಲೇ ಆರ್ಡ್ರ ಮಾಡಿದ್ರೆ ಹ ಅಕ್ಕ ಅಂತಿನಲ್ಲ ಅವ್ರ್ದು ಕೆಟಲ್ ಇದೆ
ಹಾ
ಹ ಮಾಡ್ಕೊಳೋಣ ಅಂತ ಹಾ
ಹ್ಮ್ ಏನೇನ್ ಮಾಡ್ತೀರಾ ಹಾಲು ಮತ್ತೆ ಏನ ತಿಲ್ಲಕ್ ಬೇಕಾದ್ರೆ ಆರ್ಡ್ರ ಮಾಡ್ತೀರಾ
ಲ್ಲ ಇವಾಗೆಲ್ಲಾ ಟೆನ್ ಮಿನಿಟ್ಸ್ ಅಲ್ಲಿ ಬಂದ್ಬಿಡುತ್ತಲ್ಲ
ಹಾ ಟೆನ್ ಮಿನಿಟ್ಸ್ ಅಲ್ಲೇ ಬಂದ್ಬಿಡುತ್ತೆ ಅದಕ ಆಡ್್ರ ಮಾಡ್ತರೇನ
ಹಾ ನಮ್ಗೆೇಏನಾದರೂ ಫ್ರೂಟ್ಸ್ ಬೇಕಿದ್ರರೆ ಫ್ರೂಟ್ಸು ಮತ್ತು ಹಾಲು ಇವಾಗ ಆ ಎ್ಣ ಾಂಪೂ
ಶಾಂಪೂ ಕೂಡ ಆರ್ಡ್ರ ಮಾಡತ್ರರಾ
ಹ ಬರುತ್ತಲ್ಲ ಆನ್ಲೈನಲ್ಲೇ ಯಾರ್ು ಹೋಗ್ತಾರೆ ಸುಮ್ನೆ
ಯಪ್ಪಾ ಹ ಅಲ್ಲಿ ಅಲ್ಲಿ ಅಂದ್ರ ಬಗ್ಲಾಗ ಅಂಗಡಿ ಇದ್ದು ಅಂದ್ರ ಹೋಗಲ್ಲೇನು
ಇಲ್ಲ ಹೋಗ್ಲಿಲ್ಲ ಅಂದ್ರೆ ನಾವ್ ಇಲ್ ತಗೊಲ್ಲಲ್ಲ ಹೋದ್ರೆ ಇವಾಗ ಡಿ ಮಾರ್ಟಿ ಗೆ ಆಥರ ಇರುತ್ತಲ್ವಾ ನೋಡಿ ಅಲ್ಲಿ ಹೋಗ್ಬಿಟ್ರೆ ಎಲ್ಲ ಸಿಗುತ್ತೆ ಅಲ್ಲಿ ಎ ಟು ಜಂಡ ಎಲ್ಲಾ ಸಿಗುತ್ತೆ ಅಲ್ಲಿ ತಗೊಂಡ್ ಬರ್ತೀವಿ ಅಲ್ಲಿ ಹಾ
ಈಗ ಅರ್ಜೆಂಟ್ ಬೈಕ್ ಆಗಿತ್ತು ಅಲ್ಲಿ ಬಗ್ಲಾಗಿ ಯಾವನ ಅಂಗಡಿು ಅಂದ್ರೆ ಹೋಗಲ್ವಾ ಅಲ್ಲಿ
ಆರ್ಡ್ರ ಮಾಡ್ತೀವಿ
ಹೌದು
ಹತ್ತರಲ್ಲ ಹತ್ತು ನಿಮಿಷದಲ್ಲೇ ತಂದು ಕೊಟ್ಟ ಹ್ತಾರೆ
ಹ್ಮ ಎಷ್ಟ ತ ಬತಾರೆ ಅದ ಟೊಮೊಟೊ
ೊ ಅಷ್ಟು ನಾವು ಅಂದ್ರೆ ಆರ್ಡ್ರ ಮಾಡ ಅಂಡ್ರೆಡ್ ಮೇಲೆ ಮಾಡಿದ ಆದರೆ ಡೆಲಿವರಿ ಚಾರ್ಜ್ ಇರಲ್ಲ
ಹಾ ಹಂಡ್ರೆಡ್ ತಗ ಮಾಡಿದ್ರೆ ಚಾರ್ಜ್ ಇರುತ್ತೆ
ಹಾ ಆಂಡ್ರಾಯ್ಡ್ ಮೇಲೆ ಮಾಡಿದ್ರೆ ಡೆಲ್ವರ್ ಚರ್ಜ ಜಾರ್ಜ ಏನೂ ಆಗೋಲ್ಲಲ್ವಾ ಅದಕ್ಕೆ ಏನಾದರೂ ಸ್ನ್ಯಾಕ್ಸ್ ಬೇಕಿದ್ದ್ರೆ ಹಗೆ ಸ್ನ್ಯಾಕ್ಸ್ ಮಾಡ್ಕೊಳ್ೀವಿ
ಹ್ಮ್ ಹ್ಮ್
ಹ್ಮ್ ಇವಾಗೆಲ್ಲಾ ಅದೇ ಆಗಿದೆ ಬ್ರರು ಯಾ ಆಡ ಮಾಡ್ತಾರೆ ಹೇಳಿ ಎಲ್ಲಾ ಇನ್ನ ನಾವು ಸುಮ್ಮನೆ ಇತರ ಇವಾಗ ಮನೆ ಇದ್ರುನು ಊಟ ಅದ್ರಲ್ಲಲ್ಲಿ ಆರ್ಡರ್ ಮಾಡ್ತಾರೆ ಕೊತಾರೆ ನಾವು ಮಾಡ್ತೀವಿ ಬಟ್ಟು ಹಾ ಇವ ಮನೇಲ್ಲಿದ್ದ ಅವ್ರಿಗೆ ವರ್ಕ್ ಮಾಡಿ ಕಳ್ಸ ಬೇಜಾರಾಗಿರುತ್ತೆ ಯಾರು ಮಾಡ್ತಾರೆ ಮತ್ತೆ ಆನ್ಲೈನನ್ ಮಾಡಿದರೆ ಒನ್ ಒನ್ ಫಿಫ್ಟೀನ್ ಮಿನಿಟ್ಸಲ್ಲಿ ಬರುತ್ತೆ ಊರಿಗೆ ಹೋದ್ರೆ ಊರಲ್ಲಿ ಇರಲ್ಲಲ್ವಾ ಊರಿಗೆ ಹೋದ್ರೆ ನಾ ಹೋಗದಿಲ್ಲಾ ನಮ್ಮ ಅಣ್ಣ ಅವ್ರು ಹೋಗ್ತಾರೆ
ನೀಮ್ಮ ಅಣ್ಣವ್ರ ಇರ್ಲಾ ಅಂದ್ರೆ ಏನ್ ಮಾಡ್ತರ
ನಮ್ಮಪ್ಪ ಹೋಗ್ತಾರೆ
ಹೋಗ ಬಂಗಟಿಗೆ
ಇಲ್ಲ ನಿಜೆ ಹೋಗಲ್ಲ ಅಂದ್ರೆ ನಾನು ನಮ್ಮ ಮನೆ ಹತ್ರ ಇದೆ ಅಲ್ಲಿ ಹುಡುಗರು ಓಡಾಡ್ತಾರಲ್ಲ ನಾ್ ಹೋಗತೀನ ಅಂದ್ರು ಕಳ್ಸ ಸಲ ಬಿಡಿ ಮನೇಲಿ ಇದವರಬ ಚಿಕ್ ಚಿಕ್ ಮಕ್ಕಳು ಉಡುುವ ಹಾ
ಹ್ಮ್ ಮದ್ವೆೆಸ್ ಬಂದಿದೆ ಮತ್ತೆ ಕೆಳ್ಸಲ್ಲ
ಮತ್ತ
ಮತ್ತೆ ಏನಿಲ್ಲ
ಹ್ಮ ಸರಿ ನಮ್ದು ಇಲ್ಲ ಸನ್ನ ಮೇಲೆ ಎಲ್ಲ ಬಂದಿದ್ದೀನಿ
ಹ್ಮ್.
ಹಾ.
ಮೇಲೆ ಬಂದಿದ್ರ ಟೀ ಕುಡಿ ಅಕ್ಕೂ ಬಟ್ ಈ ಕಡೆ ಹೊರಗಿದ್ದೀನಿ ಕುಡಿಯೋಲ್ಲ ಈಗ.
ಅವಾಗೇ ಹೊರಗ್ ಹೋಗಿದ್ದೀರಾ ಮತ್ತೆ. ಬರೆ ಸುತ್ತಾಡೋ ಸುತ್ ತಾಡೋದೆ ಜಾಸ್ತಿ.
ಸುತ್ತಾಡಲಕ್ಕೇನು ಹೋಗಲ್ಲ ಜಾಸ್ತಿ ಇಲ್ಲೇ. ಈ ಕಡೆ ಇರೋದು. ಜಾಸ್ತಿಯೇನ್ ಓಡಾಡಲ್ಲ ಇಲ್ಲೇ ಮನೆ ಹತ್ರನೇ ಗುಡಿ ಇದೆ ಒಂದು.
ಹಾ.
ದೇವಸ್ಥಾನ ಇದೆ ಅಲ್ಲೇ ಕುಂದ್ರೋದು ಅಲ್ಲೇ ಸ್ವಲ್ಪ. ಒಂದ್ ಸ್ವಲ್ಪ ಒಂದ್ ನೂರ್ ಮೀಟರ್ ಹೋದ್ರೆ ಒಂದ್ ಅಲ್ಲಿ ಸ್ಕೂಲ್ ಬರುತ್ತೆ ಅಲ್ಲಿ ಸ್ಕೂಲ್ನಲ್ಲಿ ಎಲ್ಲರೂ ಕೂತಿರ್ತಾರೆ ಅಲ್ಲಿ ಕುಂದ್ರೋದು.
ಹಾ ಹೌದು ಹೂಂ ಅದೇ ತರಾನೇ ಇರುತ್ತೆ ಬಿಡಿ ಎಲ್ಲ.
ಹ್ಮ್ ಏನ್ ನೋಡಿದ್ದೀರಾ ನೀವು.
ಆ ಥರ ಎಲ್ಲ ಕೂರೋದು
ಹ್ಮ್.
ಗುಡಿ ಹತ್ರ ಕೂರ್ತಾರೆ ಇಲ್ಲ ಸ್ಕೂಲ್ ಹತ್ರ ಕೂರ್ತಾರೆ ಇಲ್ಲ ಅಂಗಡಿ ಹತ್ರ ಕೂತಿರ್ತಾರೆ.
ಹ್ಮ್ ಅವೆಲ್ಲಾ ಅಟೇ ಇರ್ತಾವೆ ಅವು.
ಹಾ.
ಹ್ಮ್ ಅಲ್ಲಿ ಬೆಂಗ್ಳೂರ್ದಲ್ಲಿ ಹಿಂಗೆಲ್ಲ
ಹ್ಮ್ ಯಾರ್ ಕೂರ್ತಾರೆ ಇಲ್ಲಿ ಆ ಥರ ಯಾರು ಕೂರಲ್ಲ.
ಹ್ಮ್. ಹ್ಮ್ ಅಲ್ಲಿ ಹೇಗಂದ್ರೆ ಟೀ ಶಾಪು ಆ ಶಾಪು ಅಲ್ಲಿ ಹೋಗ್ ಕುಂದ್ರ್ತಾರ್ ಅಲ್ಲಿ.
ಎಲ್ಲಿ.
ಬೆಂಗ್ಳೂರಲ್ಲಿ.
ಹಾ ಶಾಪ್ಗಳಲ್ ಹೋಗ್ತಾರೆ. ಅಂಗಡಿಗಳಲ್ಲಿ ಹೋಗಿ ಕೂಡ್ತಾರೆ ನಾರ್ಮಲ್ ಆಗಿ. ಈ ಥರ ಔಟ್ಸೈಡ್ ಯಾರು ಕೂರಲ್ಲ.
ಹ್ಮ್.
ನಂದೇನಾದ್ರು ಬ್ಯಾಕ್ ಗ್ರೌಂಡ್ ಸೌಂಡ್ ಕೇಳಿಸ್ತಿದ್ಯಾ.
ಸ್ವಲ್ಪ ಏನೋ ಕೇಳ್ಸ್ತಿದೆ ಸ್ವಲ್ಪ ಯಾವ್ ತರ ಅಂದ್ರೆ.
ಇವಾಗ.
ಹಾ ಇವಾಗೇನಿಲ್ಲ.
ಅದೇ ಟೇರೆಸ್ ಮೇಲಿದ್ದಿನಲ್ಲ ಅದು ವೈಕಲ್ ಸೌಂಡು.
ಹಾ ಹೌದಾ.
ಹ್ಮ್.
ನೀವ್ ಇವಾಗ ಬೆಂಗ್ಳೂರಲ್ಲಿದ್ದೀರಾ ನಿಮ್ ಪಿ ಜಿ ಅಲ್ಲಿ ಯಾರು ಬಾಯ್ಸು ಅವರು ಬರಲ್ವ. ಹಾ.
ಇಲ್ಲ ಹೌದು ಒಬ್ರ್ ಅಣ್ಣ ಬರ್ತಾರೆ ಅವ್ರಷ್ಟೇ ಅವ್ರ್ದೇ ಇನ್ಚಾರ್ಜ್ ಎಲ್ಲ ಪಿ ಜಿ. ಹ್ಮ್ ಅವ್ರಷ್ಟೆ ಬರ್ತಾರೆ ಅವ್ರು ಬಿಟ್ರೆ ಯಾರ್
ಇಲ್ಲ ಈ ಉಡಾಳ ಹುಡುಗರು ಈಗ ಊಡಾಳ ಹುಡುಗರು ಇರ್ತಾರ್ ನೋಡಿ ಹುಡ್ಗಿಯರ್ ನೋಡುದ್ರೆ ಹಂಗ್ ಮಾಡೋದು ಹಿಂಗ್ ಮಾಡೋದು ಆತರ ಹುಡ್ಗುರು.
ಹಾ ಹಂಗ್ ಯಾಕ್ ಬರ್ತಾರೆ ಯಾರ್ ಬಿಟ್ಕೋತಾರೆ.
ಇಲ್ಲ ಇವಾಗ ಟೈಮ್ ಆಯ್ತಂದ್ರೆ ಕಾಲೇಜ್ಗ್ ಹೋಗೋ ಟೈಮು ಎಲ್ಲಿ ಗನ ಹೊರಗ್ ಹೋಗೋ ಟೈಮ್ ಆಯ್ತಂದ್ರೆ ಬಂದ್ ನಿಂತು ನೋಡ್ತಾರ್ ನೋಡಿ ಹಿಂಗ್
ಏ ಹಂಗೇನಿಲ್ಲ ಅ ತರಾ ಏನಿಲ್ಲಾ ಇಲ್ಲಿ ಅದು ಈ. ಇ ಏನು ಗೊತ್ತಾ ಇದು. ಅಕಡೆ ಜಾಸ್ತಿ ಪಿಜಿಗಳು ಇರ್ತಾವಲ್ವಾ ಇಕಡೆ. ಪಿ ಜಿಗಳಿದ್ದಲ್ಲಿ ಅವರು ಬಾಯ್ಸದು ಹಾಸ್ಟೆಲ್ಲ ಅಲ್ಲ ಪಿ ಜಿ ಹಾಸ್ಟೆಲ್ ಇರುತ್ತಲ್ಲ ಅಂತ ಕಡೆ ಇರುತ್ತೆ ಇಲ್ಲೇನೆಲ್ಲ ಇಲ್ಲಿ ಎಲ್ಲ ಮನೆ ಇದೆ. ನಮ್ ಅಪೋಸಿಟ್ ಒಂದ್ ಬಾಯ್ಸ್ ಅವರು ರೂಮ್ ಮಾಡಿದಾರನೋ ಅವರು ಅಷ್ಟೇ ಇರ್ತಾರೆ ಅವರು. ಮತೇ ಯಾರು ಇರಲ್ಲ ಅಷ್ಟೋಂದು
ಹೌದು.
ಹಾ.
ಸುಮ್ನೆ ನಾನ್ ಮೇಲೆ ಬರ್ತೀನಿ ಎಲ್ಲಾ ಚೆನ್ನಾಗಿರತ್ತಾ
. ಅಲ್ಲಿ ಜಾಸ್ತಿ ಮೇಲೆ ತಿರುಗಾಡ್ತಾರಲ್ಲ ಎಲ್ಲಾ ಹುಡುಗರು ಹೀಗಾದ್ರೆ ಹುಡುಗಿಯರು
ಅಲ್ಲೇನಿಲ್ಲ ಬ್ರೋ ಇಲ್ಲಿ ಮನೆಗಳು ಇದೆಲ್ಲಾ ಇಲ್ಲಿ ಟೆರಸ್ ಮೆ ಇಲ್ಲಿ.
ಆಲ್ಮೋಸ್ಟ್ ಒಂದು ಸ್ವಲ್ಪ ಜನ ಜಾಬ್ ಮಾಡ್ತಾರಲ್ಲ ಅವ್ರು ಯಾರಷ್ಟೊತ್ತಿಗೆ ಬರಲ್ಲ ಅವ್ರು ಬರೋಷ್ಟಿಗೆ ಸೆವೆನ್ ಸೆವೆತ್ ತಟ್ಟಿ ಆಗುತ್ತೆ.
ಹಾ.
ಹಾ ಎಲ್ಲರೂ ಯಾರ ಮಲ ಅವ್ರು ಅರ್ತಾರೆ ಸುಮ್ನೆ ನಮ ರೂಮಲ್ಲಿ ಇದ್ದ ಇದ್ದೆ ಅದು ಡೈಲಿ ಬಂದು ಅಭ್ಯಾಸ ಆಗ್ಬಿಟ್ಟಿದೆ.
ಹಾ. ನಿಮ್ ರೂಮ್ ಏನ್ ಎಲ್ಲಿದೆ ಫುಲ್ ತೆಳಗಿದೆ ಏನು ಮ್ಯಾಲ ಲಿದೆ.
ನಂದು ಫಸ್ಟ್ ಫ್ಲೋರ್ಲ್ಲ ಇದೆ.
ಗ್ರೌಂಡ್ ಫ್ಲೋರಾ.
ಇಲ್ಲ ಗ್ರೌಂಡ್ ಫ್ಲೋರ್ ಬಿಟ್ಟು ಫಸ್ಟ್ ಫ್ಲೋರ್.
ಹ್ಮ್ ಅಂದ್ರೆ ಎಡ್ ಎರಡ ಅಂತಸ್ತ ಹತ್ತೀರಾ ನೀವು.
ಹಾ ಇಲ್ಲಾ ಲಿಫ್ಟ್ ಇದೆ ಅ ಲಿಫ್ಟ್. ಲಿಫ್ಟ್ ಯಾಕೋ ವರ್ಕ್ ಆಗ್ತಾ ಇಲ್ಲಾ
ಹ್ಮ್.
ಅಣ್ಣಾಗ ಅದಕ್ಕೆ ನಿನ್ನೆ ಹೇಳಿದೀವಿ ಈ ಮತ್. ಒನ್ ತೌಸಂಡ್ ಕೊಡಲ್ಲ ನಾವು ಅಂತಾ
ಹಾ.
ಹಾ ಅವನ್ನ ಏನಲ್ಲ ಸು ಸ್ಮೈಲ್ ಮಾಡ್ ತಾನೇ ಆಯ್ತಷ್ಟೇ ನಾವ್ ಅವಾಗ ಕೇಳಿದಾಗ ಮಾತಾಡ್ಬೇಕು ಲಿಫ್ಟ್ ಇಲ್ಲ ಫಸ್ಟಿ ಸ್ಟಾರ್ಟಿಂಗಲ್ಲಿ ಲಿಫ್ಟ ಇತ್ತು ಈಗ ಅಕೋ ಒನ್ ಅ್ಯಂಡ್ ಹಾಫ್ ಒನ್ ತ ಟೂ ಮಂತ್ ಆಗಕ್ ಬಂತಲ್ಲಿ ಲಿಪ್ಟೆ ವರ್ಕ್ ಆಗ್ತಿಲ್ಲಾ ಅದು ಏನೋ ಮೊನ್ನೆ ಚೆಕ್ ಮಾಡಿಸ್ತಾ ಇದ್ರು ಬಟ್ ಒಟ್ಟದ ಬರಲಿಲ್ಲ ಏನೋ ಗೊತ್ತಿಲ್ಲಾ ಅದು ಮಾಡಸೆ ಇಲ್ಲಾ ಇದಲ್ಲಿ ಅಷ್ಟದು ಜಾಸ್ತಿ ಬರುತ್ತಲ್ವಾ.
ಹಾ ಹೌದು.
ಹ್ಮ.
ಹ್ಮ್ ನಿಮ್ ಏನಾದರು ನಿಂದ ಮೆಸೇಜ್ ಬಂದಿದೆ ಏನು
ಹಾ ಬಂದಿದೆ ಅದ್ರ ಬಗ್ಗೆ ಮಾತಾಡ್ಬೇಡಿ ಬ್ರೋ
ಆ ಇಲ್ಲ ವಾಟ್ಸಪ್ ಅಲ್ಲಿ ಏನಾದ್ರರು ಬಂದಿದೆ ಆ ನಂದೆ
ಹಾ ಬಂದಿದೆ ಜಸ್ಟ್ ಬಂತು ನೋಡ್ಕೊಂಡೆ ಅದೇನೋ ಬಂತು ಬಟ್ ಓದಿಲ್ಲಾ
ಹ ಹ್ಮ್ ನನ್ ಬನು ಬಂದಿದೆ ಅದು ಏನಂತ ಗೊತ್ತಿಲ್ಲ ನೋಡಿಲ್ಲಿನ್ನು ಹ
ಹಾ ಅದೇ ಬಂತು ನೋಡ್ತದು
ಹ್ಮ್
ಹಾ ನನಗೆ ನ ಎಲ್ಲೇ ಕೋಲ್ಡ್ ಹುಷಾರ ಅನ್ನಿಸ್ತೇವೆ ಮತ್ತೆ ಕೋಲ್ಡ್ ಆದಂಗೆ ಆಗಿಬಿಟ್ಟಿದೆ
ಮತ್ತತ್ ನಿಮ್ ಕಡೆ ಚಳಿ ಒಂದ್ ಸ್ವಲ್ಪ ವಾತಾವರಣ ಚೇಂಜ್ ಆಗಿದೆ ಇವಾಗ
ಹೌದು ಅದು ಫಸ್ಟ್ ಒಬ್ರುಕ್ಕ ಅಂದಿಲ್ಲಲ್ಲ ಅವ್ರ ಬಂದ್ಬಿಟ್ಟು ಅವ್ರಗೆ ನನ್ಗೆ ಯಾರಗಾದ್ರು ಬಂದ್ರ ಬೇಗ ಬಂದ್ಬಿಡುತ್ತೆ ಅವ ಅವವಾಗ ನಮ್ಮ್ ರಮ್ಮಲಿ ಬೇರವ್ರು ಇದ್ರು ಅವ್ರಗ್ ಬಂತ ಅವ್ರಂದ ಪವಿ ಬಂತು ಅವರಿನ್ ನನಗ್ ಬಂತು ಇವಾಗ ಮತ್ತೆ ರೀಸೆಂಟ್ ಆಗಿ ಆಕ್ಕ ಸ್ವಲ್ಪ ಇ ಹೊರಗಡೆ ಎಲ್ಲ ಹೋಗಿದ್ದರು ಅವ್ರು ಬ ಫ್ರೆಂಡ್ ಜೊತೆ ಟ್ರಿಪ್ಪಿಗೆ ಹೋಗಿದ್ದ್ರು ಆಕೆ ಸ್ವಲ್ಪ ಸುಸ್ ಹ್ಮ್ ಸರಿಪ್ಪ